ನಮಸ್ಕಾರಗತ್ರೂಪಾಯ್ ಹೋಲಿ.
ಏನಿಲ್ಲ ಅಣ್ಣ ನೀವ್ ಏನ್ ಆಗತಿರಣ್ಣ.
ನಮ್ದೇದಿಲ್ಲಣ ಈಗ ಊಟ ಆಯ್ತು ಸ್ವಲ್ಪ ತಣ್ಣಗ ಗಾಳಿ ತಗೋಬೇಕತ್ ಹೊರಗ್ ಬಂದೆ. ಉಸರಾಡಾಕತ್ತೀನಿ ನೀ ಮಾಡಕತ್ತೆ?
ಉಸಿರಾಡ್ಬೇಕಂದ್ರೆ ನಮ್ಮಲ್ಲಿರೋ ಪರಿಸರ ಮಾಲಿನ್ಯವನ್ನ ಪರಗಾಣಿಸ್ಬೇಕು ನೀವೆಲ್ಲಾ.
ಏ ನಾವ್ ಪರಿಗಣಿ ಪರಿಗಣಿಸಕ್ಕ ಏನ್ ಇಲ್ ಬರ್ತಾರೆ ಬೆಂಕಿ ಹಸ್ತಾರೆ ಹೋಗ್ತಾರೆ ಕೌದಿ ಸುಡ್ತಾರೆ. ಆ ದ ವಾಸನೆ ತಗೊಂಡು ತಗೊಂಡು ತಗೊಂಡು ಈ ಇದು ಇರ್ತ್ ಗೊತ್ತಾ ಶ್ವಾಸಕೋಶಗಳು?
ಶ್ವಾಸಕೋಶಗಳೆಲ್ಲಾ ಹೋಗಿ ಬಿಡಿದೆ ಅನ್ಸುತ್ತೆ ನಿಮ್ಮ ಹತ್ರ.
ಅದ ಏನಂತಾರ ಅದನ್ನ ಈ ತರ ಹಿಂಡ್ ಬಿಟ್ರೆ ಮುಗೀತು.
ಹ್ಮ್ ಇಲ್ಲಿ ಇರವ ಜಾಗಗ- ಇಲ್ಲಿರೋ ಜನಗಳ ಬಗ್ಗೆ ನಿಮ್ಮಲ್ಲಿರೋ ನೀರು ಮಾಲಿನ್ಯವನ್ನ ವಾಯು ಮಾಲಿನ್ಯ, ನೀರು ಮಾಲಿನ್ಯವನ್ನ ಎಲ್ಲಾನೂ ತಡೆಗಟ್ಬೇಕು ನೀವು. ತಡೆಗಡ್ಬೇಕಂದ್ರೆ ನೀವೆಲ್ಲಾ ಎಲ್ಲಾ ಶುದ್ಧ
ಅಂತದ್ ಏನ್ ಬತ್ ಹೋಗಿ ಕೆ ಸಿ ಅಲ್ಲಿ ಏನಂತಾರೆ ಕ್ರಾಂತಿ ನಡ್ಸ್ಬೇಕು ಅವ್ರು ಬಂದ್ ಕೆ ಸಿ ಮತ್ ಅದ್ಕೊಂದಮ್ಮ ನಮ್ ಜೊತೆ ಜಗಳ ಆಡ್ಬೇಕು ಈಗಲ್ಲಾ ಯಾಕ್ ನಮ್ ಕೈಯಲ್ಲಿ ಆಗ್ತಾ ಇಲ್ಲ ಅದ್ರಲ್ಲಿ ನಗರ ಮಾಲಿನ್ಯ ಕೈ ಸಾಕ್ ಸಾಕ್ ಆಗ್ಬಿಟ್ಟೈತ್ ನಮಗ ಹತ್ರ.
ನಗರ ಮಾಲಿನ್ಯ, ವಾಯು ಮಾಲಿನ್ಯ, ನೀರು
ಹ ಅದಕ್ಕೆ ರಾತ್ರಿ ಊಟ ಆದ್ಮೇಲೆ ಸ್ವಲ್ಪ್ ತಣ್ಣಗೆ
ಲ್ಲಿ ಇನ್ನೇನೆ ಎಲ್ಲಾ ಮಲ್ನನ್ನು ಇವಾಗ ನೀವು ದೇಹ ಆರೋಗ್ಯ ಒಂದ್ ಚೆನ್ನಾಗಿ ಇಟ್ಕೋಬೇಕು ದೇಹ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ಅಂತ ಅಂದ್ರೆ ಫಸ್ಟ್ ನೀನು ಚೆನ್ನಾಗಿರೋ ನೀರು ಕುಡಿಬೇಕು. ಚೆನ್ನಾಗಿರೋ ನೀರ್ ಕುಡಿಬೇಕು
ಚೆನ್ನಾಗಿರೋ ನೀರ್ ಅಲ್ಲ ಚೆನ್ನಾಗಿರೋ ನೀರ್ ನೀವು ಬಂದ್ ಕೆ ಸಿ ಇದ್ ಮಾಡ್ತೀರಾ ಇಲ್ಲಿ ಚೆನ್ನಾಗಿರ ನೀರ್ ಎಲ್ಲ್ ಸಿಗ್ಬೇಕು.
ಚೆನ್ನಾಗಿರೋ ನೀರಂದ್ರೆ ಇಲ್ಲ ಶುದ್ ನೀರನ್ನ ಶುದ್ಧ ಮಾಡಿ ಕುಡಿಬೇಕು ಹರಿಯುವ ನೀರನ್ನ ಕುಡಿಬೇಕು.
ಹರಿಯುವ ನೀರ್ ಅಣ್ಣ ಇಲ್ಲಿ ಮಳೆ ಕೇಶ್ ಇಲ್ ಕೆಸರಂಗ ನೀರ್ ನಿಂತವ್ ನಮ್ಮ ಇದು ಮೈದಾನದೊಳಗ. ಹರಿಯು ನೀರ್ ಇಲ್ಲೇಲ್ಲೂ ಸಿಗಲ್ಲಣ್ಣ ಎಲ್ಲ. ಆ ಒಂದು ಗಾಡಿ ಬರುತ್ತೆ ಟ್ಯಾಂಕರ್ದು ಅದ್ರೊಳಗೆ ಸಂಪುನ್ಯಾಗ ಹಾಕಿರ್ತಾರೆ ಅದೇ ನಿಂತ್ ನೀರ ಕುಡಿಬೇಕು ನಾವು. ಹಾ ಮತ್ತೆ ಊಟ. ಹಲೋ ಹಲೋ
ಹಲೋ
ಊಟ
ಊಟ ನಾವು ಇನ್ನು ಮಾಡ್ಬೇಕು ಆಹಾರನ್ನ ಇನ್ನು ಸೇವಿಸ್ಬೇಕು ನಿಮ್ಮ ಊಟ.
ನಮ್ದ ಆಯ್ತ ತಂದಲ್ಲಣ್ಣ ಅನ್ನ ಚಟ್ನಿ. ಪಾಯ್ಸ ಮತ್ತೆ ಬಾಳೆಹಣ್ಣು.
ಹಾ ಹಾ ಯಾವಾಗ್ಲು ಬ ನಮ್ಮ ದೇಹ ಶುದ್ಧವಾಗಿರ್ಬೇಕಂದ್ರೆ ನಾವು ಚೆನ್ನಾಗಿರೋ ಆಹಾರ ತಿನ್ಬೇಕು.
ಅದಕ್ಕೆ ಅಣ್ಣ ನಮ್ದು ನಮ್ದು ಪ್ರಾ ನಮ್ದು ಚಿಂತೆ ಅಲ್ಲ ಅಣ್ಣ ನಮ್ಮ್ ವಸತೀ ನಿಲಯದಲ್ಲಿ ಆ ಒಂದು ಊಟ ಕೊಡ್ತಾರೆ.
ಹಣ್ ಹಣ್ಣು ತಿನಸುಗಳನ್ನ ಯಾವಾಗ್ಲುೂ ಜಾಸ್ತಿ ಜಾಸ್ತಿ ತಿನ್ಬೇಕು.
ಹ್ಮ ಅಣ್ಣ ಅಣ್ಣ ಅ ಅಣ ಅದೇ ಅಣ್ಣ ಖರ್ಚಿಗೆ ಅಲ್ಲ ಹಣ್ಣ ತಗೊಕಕ್ ರೊಕ್ಕಿದ ಅಲ್ಲಣ್ಣ ಸ್ವಲ್ಪ ಹೊಟ್ಟೆ ತಿನ್ನೋಣ.
ಹಣ್ಣು ತಿನ್ನಕ್ ರೊಕ್ಕ ಇಲ್ಲ ಅಂದ್ರೆ ನೀವು ಒಂದಿಷ್ಟು ದುಡ್ಡು ಮಾಡ್ಬೇಕು ಕೆಲ್ಸ ಕಾರ್ಯಗಳನ್ನ ಮಾಡ್ಬೇಕು
ಅದ್ಕ್ಕೆ ಅಣ ಕೆಲ್ಸ ಕಾರ್ಯಗಳು ಹುಡ್ತಾ ಇಲ್ಲ ನಮ್ಮ್ ಮುಖಕ್ಕೆ ಏನ್ ಮಾಡುದ ಎಳು
ನಾವ ಒಂದಿಷ್ಟು ಹಣ ಕೊಡ್ತೀವಿ ಆ ಹಣದಿಂದ ಚೆನ್ನಾಗಿರೋ ಊಟ ಮಾಡ್ಬೇಕು ಚೆನ್ನಾಗಿರೋ ಬೇ
ನೀವು್ ಕೊಡ್ತೀರಾ.
ನಾವು ಕೊಡ್ತೀವಣ್ಣ ನಾವು
ಯಾವ ಯಾವ ಬಾಗಿದ್ದಡಿಯಲ್ಲಿ ನಮ್ಗ್ ಕೊಡ್ತಿದರು.
ನೀವ ಕೇಳಿದ್ರೆ ನಮ್ ಜೀವನೇ ಕೊಡ್ತೀ. ಜೀವನವಾಗಲಿ
ಹಣ ಇದು ದೊಡ್ಡ ಮಾತ್ ತಣ ಈವು ಮಾತುಗಳು ಬರೀ ಜಂಗಮಾಣಿಯಲ್ಲಿ ಎಷ್ಟೇ ಇರುತ್ತಣ ನಿಜ ಜೀವನದಲ್ಲಿ ಮ ತಲೆ ಮೇಲೆ ತಲೆ ಮೇಲೆ ಬಿಡ ಮೈ ಮೇಲಿನೊಂದು್ ಸಣ್ಣ ರೋಮ ಕೊಡಲ್ಲಣ್ಣ ಯಾರು ಈಗಿನ ಕಾಲದಲ್ಲಿ ಎಲ್ಲಾ ಸ್ವಾರ್ಥಿ ಜನ ಏನ್ ಮಾಡಕು ಬರ್ಲ್ಲಾ ನಾವ್ ಅವ್ರಿಗೆ ಊರಿಗೆ ಯಾಕಂದ್ರೆ ನಾವು ಸ್ವಾರ್ಥಿಗಳೇ ಇಲ್ಲಿ ಯಾರು ನಿಸ್ವಾರ್ಥಿಗಳಲ್ಲ.
ಅರ್ಥ ಜಗತ್ತಿದು ಯಾರ್ಗೂ ಯಾರು ಏನು ಕೊಡಲ್ಲ ಅಣ ಇದು
ಅದೇ ಅಣ್ಣ ಇವೆಲ್ಲಾ ಕೇಳಿ ಕೇಳಿ ಕೇಳಿ ನಮ್ಗ ಆತರ ತಲೆಯಲ್ಲಿ ತುಂಬಿದೆ. ಆ ಹಾಗು ನೋಡಿದ್ರೆ ಇಲ್ಲ ನಿಸ್ವಾರ್ಥ ಜನಗಳು ಇತಾರೆ ಅಲ್ಲೆಲ್ಲಿ ಅಲ್ಲೆಲ್ಲಿ ಹುಡ್ಕಾಡ್ಬೇಕಾಗತ್ತೆ ಅಷ್ಟೇ ಏನೊಂದು ಈ ಸ್ವಾರ್ಥ ನಿಸ್ವಾರ್ಥದ ನಡುವ
ಅದೆ ಎಲ್ಲಾ ಮೂ ಅದೆ ಎಲ್ಲಾ ನಿಸ್ವಾರ್ಥ ಜನಗಳಲ್ಲಂತರಲ್ಲ ಗೆಲ್
ಅದೇ ಇಲ್ಲಿ ಎಲ್ಲರೂ ಅವ್ರವ್ರ ದೃಷ್ಟಿಯಿಂದ ಒಬ್ಬೊಬ್ರು ಒಂದೊ್ ತರೋಣ್ಣ ಈಗ ಸ್ವಾರ್ಥಿ ಯಾರ್ ನಾವ್ ಸ್ವಾರ್ಥಿ ಅನ್ನೋ ಬಲ್ಲ ಅವ್ರ ನಿಸ್ ರ್ಥಿನೋ ಬರ್ಲ್ಲ ಈ ತರ ಇದು ಏನ್ ಹೇಳ
ಬಿಸ್ವಾರ್ಥ ಜನಗಳು ಎಲ್ಲಿವರೆಗೂ ಗೊತ್ತಾ ನಿನ್ನ ನಂಬಿಕೆ ನ ನಮ್ಮ ನಮ್ಮ ಜೊತೆ ಇರೋವರೆಗೂ ಅಷ್ಟೇ ಅವರ ನಿಸ್ವಾರ್ಥಿ ಜನಗಳು ನಿನ್ನ ನಂಬಿಕೆ ಬ ಅವ್ರ ನಿಸ್ವಾರ್ಥಿಗಳೆಲ್ಲ ಸ್ವಾರ್ಥಿಗಳೇ ಆಗ್ಬಿಡ್ತಾರೆ
ಈ ಜಂಗಮಳಲಿ ಅಲ್ಲ ಈ ಜಂಗಮಣಿಲಿ ಇದು ವಾಟ್ಸಪ್ ಹತ್ತ ಒಂದು ಇದು ಬರುತ್ತಣ
ಹ
ವಾಟ್ಸ್ಪ್ ಮ ಮತ್ತುೆ ಇನ್ಸ್ಟಾಗ್ರಾಮ್ ಒಂದು ಇದೆ ಅದ್ರಲ್ಲಿ ನೋಡಿ ನೋಡಿ ಈ ತರ ಆಗ್ಕ್ಬಿಟ್ಟದ ಹೆಂಗೆ ಅಂತ
ನಮ್ ತಲಲಿ ಅದ ಅದೊಂದು ಅದೊಂದು ಅಳವಡಸ್ಕೊಂಡ್ ಬಿಿಟ್ಟೈತಿ ಇವಾಗ ಒಬ್ಬ ಮನುಷ್ಯನ ದೂರಿಂದ ನೋಡ ತಕ್ಷಣನೇ ಗೊತ್ತಾಗ್ಬಿಡ್ತೈತಿ ಇವ್ನ್ ಒಳ್ಳೇವನ ಕೆಟ್ಟೋನ ಅಂತ
ಹಣ್ಣ ಅಷ್ಟು ಅನುಭವ ಆಐತ ಅಣ ನಿಮಮ್ಮ ಜೀವನದಲ್ಲ
ನಮ ಅಷ್ಟ್ ಅನುಭವ ಇಲ್ಲಣ್ಣ
ಮತ್ತ ಅಣ್ಣ ಅದ್ ಹೆಂಗ್ ಕಂಡ್ ಹಿಡ್ತಿೀರಣ್ಣ ಅದಕ್ಕ ಏನಾರ ಇದು ಸೂತ್ರ ಏನಾರ ಇದೆ ಕಲಿಯೋದಕ್ಕೆ ಗಣಿತತ್ರರ ಗಣಿತದಲ್ಲಿ ಸೂತ್ರ ಕಲ್ತಕಷ್ಟೇ ಇದ್ಬಿರ್ತಾರೆ
ನೋಡಿದ ತಕ್ಷಣ ಅಂದ್ರೆ ಅವ್ರರು ಕೂಡಾವು ಒಂದಿಷ್ಟ ದಿನ ಮಾತಾಡ್ತಿೀವಿ ಅದೆಲ್ಲಾ ಆದ್ಮೇಲೆ ಗೊತ್ತಾಗುತ್ತೆ ಇವನು ಎಂತವನು ಏನು ಅಂತ
ನಾ ಎಲ್ಲೋ ಕೇಳಿದ್ನಣ ಇದನ್ನ ಅದು ಕರಿ ಅನೋಣ
ಇದ ಎಲ್ಲಾ
ಅಲ್ಲ ಇದೊಂದ ಕೇಳಿದ್ನಣ್ಣ ಅದ ಕರೆ ಏನ್ ಅಣ್ಣ ಏನತ್ತ ಅಂದ್ರ ಆ ಪುಸ್ತಕ ಮೇಲಂದು ರಟ್ ನೋಡಿ ಒಳಗಿನ ವಿದ್ಯ ನಳಿಬಾರದತ್ತ
ವಿದ್ಯ
ಅಂದ್ರ ಒಳಗಿನ ವಿಷಯ ಏನು ಒಳಗಿನ ವಿಷಯನ ಅಳಿಬಾರ್ದತ್ತ ಮೇಲಿನ ಕವರ್ ಇದು ಮೇಲಿನ ಅದ ರಟ್ಟ ಇರುತ್ತಲ್ಲ ಪುಸ್ತಕದ
ಅದೇ ಅಣ್ಣ ನಾನ್ ಹೇಳ್ತಿರೋದು ಅದೇ ನಾನ್ ಹೇಳ್ತಿರೋದು ಅದೇ ಏನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಂದ್ರೆ ಅವನ ಅವ
ಅವ್ನ್ ಅಂತರದಲ್ಲಿ ಹೊಕ್ಕು ನೀವು ಇಣಕಿ ನೋಡಿ ಆಮೇಲೆ ಅವ್ನು ಎಂತನೋತ್ ಕೈದತ್ತ ತಿರುಪತ್ರ ಅಣ್ಣ ಅಣ್ಣ ಈಗ ನೋಡೋಣ ನನಗೆ ಅನ್ಸುತ್ತ. ಈಗ ಬರ ಬರ್ತಾ ಎಷ್ಟು ಇಪ್ಪತ್ತು ವರ್ಷ ಆಗತ್ತಾ.
ನಾ ನನ್ ಗೊತ್ತಿರೋ ಪ್ರಕಾರ ಯಾರು ನಿಸ್ವಾರ್ಥಿಗಳಲ್ಲಣ್ಣ ಎಲ್ಲರೂ ಸ್ವಾರ್ಥಿಗಳೇ
ಇಲ್ತ ಕೆಳ ಅಣ್ಣ ಈಗ ಒಂದು ಹೆಚ್ಚು ಕಮ್ಮಿ ಇಪ್ಪತ್ತು ವರ್ಷ ಆಗುತ್ತ ತಿಳ್ಕೊ
ಹಾ ಅಣ್ಣ
ನಾನ ಅಣ್ಣ ನಾನು ಆ ಹುಟ್ಟಿದಾಗಿಂದ ನನ್ ಜೊತೆ ನಾನು ಇದ್ದೇ ಇದ್ದೀನಿ ಸರಿನಾ ಹಾ ನಾನು ಈಗ ಬೇರೆಯವ್ರ ಜೊತೆ ಇಲ್ಲಿ ಕೇಳಿಲ್ಲ ಬೇರೆಯ್ರ ಜೊತೆ ಯಾವ ದಿನದಲ್ಲಿ ಎಷ್ಟು ಒಂದ್ ಎರಡ್ ಗಂಟೆ ಮೂರು ಗಂಟೆ ಅಷ್ಟೇ ಇರ್ತನೆ ಗೆಳೆಯರ ಜೊತೆ ಆಗ್ಲ ಇಲ್ಲ ನಮ್ಮ ಇದ ಕುಟುಂಬ ಜೊತೆ ಅಲ್ಲಿ ಎಷ್ಟೋ ದಿನದಲ್ಲಿ ಅವರು ಜೊತೆ ಅಷ್ಟು ನಾ ಇರಲ್ಲ. ಅವರೆಲ್ಲ ಹೊರಗಡೆ ಇದ್ರೆ ನಾನು ಮನೇಲಿ ಈ ತರ ಇರ್ತೇನೆ ಅಂದ್ರೆ ಅವ್ರ ಜೊತೆ ಇಪ್ಪತ್ನಾಲ್ಕು ಗಂಟೆ ಇರಲ್ಲ ಯಾರೇ ಆಗ್ಲಿ ಒಬ್ನು ಅಂದ್ರೆ ನನ್ ಜೊತೆಗ ಒಬ್ನು ಎತ್ತೋ ಅಂದ್ರೆ ಬಾಳ ನನ್ ಮನ್ಸಿಗೆ ಹತ್ರ ಗೆಳೆಯ ಇದ್ರುನು ಅವ್ ಜೊತೆನೆ ಇಪತ್ನಾಕ ಗಂಟೆ ಇರಲ್ಲ. ಅವಳ್ ನಮ್ ಪ್ರೇಯಸಿ ಆಗಿರಬೋದ ಯಾರರ ಆಗಿರ್ಬೋದ ಇಪ್ಪತ್ನಾಕ ಗಂಟೆ ಯಾರ ಜೊತೆಲಿ ಇರೋದಿಲ್ಲ ಇಪ್ಪತ್ನಾಕ್ ಗಂಟೆನು ನಾವ ಒಬ್ರ ಜೊತೆ ಇರ್ತೇನ ಅಂದ್ರೆ ಅದನ್ನ ನಾ ನಾನೇ ಹ ಈ ಇಪ್ಪತ್ನಾಕ ಗಂಟೆ ಅಂದ್ರೆ ಈ ಇಪ್ಪತ್ನಾಕು ಗುಂಡ್ಲೆ ಎಷ್ಟು ಇಪ್ಪತ್ತು ವರ್ಷ ಅಣ್ಣ ಹೆಚ್ಚು ಕಡಿಮೆ ನಾನ್ ನನ್ ಜೊತೆನೆ ಇದೀನ ಹಲೋ ಹಾಂ ನಾ ನನ್ನ ಜೊತೆನ ಇದ್ದೀನಾ
ಹಾ ಅಣ್ಣ
ಇಪ್ಪತ್ತು ವರ್ಷ ಗಟ್ಲೆ ಇಪ್ಪತ್ತು ಗುಂಡ್ಲಿ ಇಪ್ಪತ್ನಾಲ್ಕು ವರ್ಷ ಅದ್ರ ಅಷ್ಟು ಗಂಟೆಗಳು
ಏನಣ್ಣ ಇವಾಗ ನಾವ್ ಯಾರ್ ಕೆಟ್ಟೋರು ಯಾರ ಒಳ್ಳೇರು ಅಂತ ಹೆಂಗುದ ಹೇಳದ ಹಾ
ಷ್ಟ ವರ್ಷ ಅಷ್ಟು ಗಂಟೆಗಳು ನಾನ್ ನನ್ನ ಜೊತೆನೆ ಇದ್ದೀನ ನಾನು ನಾನೇ ನಾ ಯಾರತ್ ನನ ಗೊತ್ತಾಗುತ್ತೋ ನ ನಾನೇ ನನಗ್ ತಿಳ್ಕೊಳಕ್ಗವಲ್ತ ಇನ್ನು ನೀವ್ ಹೆಂಗ ಕಂಡ್ ಹಿಡಿತಿರತ್ತ ಈಗ ಮುಂದೆ ಬಂದ್ರ ಅವ್ರ ಅಂತ ಚಲೋ ಜ ಹ
ಹ ನಾವು ಕಂಡು ಹಿಡಿತೀವಿ ಅದ ಅದನ್ನ ಹೇ
ನಗ್ ಗೊತ್ತಾಗಬೇಕಲ
ನ ನಾ ಹೇಳ್ತ ಹಳ್ತ್ ಕೆಳ ಅಣ್ಣ ಇ ನೀನ್ ಒಬ್ಬು ಜೊ ನೀನ್ ಒಬ್ಬನ ಜೊತೆ ಇರ್ತೀಯಾ ನೀನ್ನ ಒಂ ನೀನು ನೀನು ಇನ್ನು ನೀನ್ ಗೆಳಯರಾ ಅವರು ಇಪ್ಪತ್ತು ಇಪ್ಪತ್ತಲ್ಲ ಇಪ್ಪತ್ತೈದು ವರ್ಷ ಗೊತ್ತ ನಿನ್ ಜೊತೆಗೇ ಇರ್ತೀರಾ ನೀವ್ ಯಾವಾಗ ನಿಮ ಇವಾಗ ನಿ ಜೊತೆನಿಂದ ನೀನ್ನೊಬ್ಬ ಗೆಳೆಯ ಇದ್ದಾನೆ ಅಂತ ತಿಳ್ಪ
ಈ ಈ ಈಗ ಹೇಳ್ತೀನಿ ಕೇಳೋಣ ಇಪ್ಪತ್ತೈದ್ ವರ್ಷ ಗೆಳೆಯ ಇರ್ತಾನೆ ಅದ ಅಲ್ಲ ಈ ಎಲ್ಲ
ನಾನ್ ಹೇಳದರ ಕೇಳ ಅಣ್ಣ ನಾ ಸೂತ್ರ ಹೇಳ್ತೀನಿ ಹೇಳದ್ರ ಕೇಳುವ ಆಮೇಲೆ ಹೇಳ ನಿನ್ ಜೊತೆಗೆ ಒಬ್ಬ ಗೆಳೆಯ ಇರತಾನೆ ಅವ್ ಇಪ್ಪ ಇಪ್ಪತ್ತೈದು ವರ್ಷದ ನಿಮ ಜೊತೆಗೆ ಇರ್ತಾನೇ ತಾನೆ ಅವನಿಗೂ ನಿನಗ ಏನು ಮನಸ್ತಾಪರಲ್ಲ ಏನ್ ಬರಲ್ಲ ಎಲ್ಲ ಚೆನ್ನಾಗಿತ್ತ ತಿ ಎಲ್ಲ ಹಾಗೆ ಮುಂದೆ ಹೋಗ್ತಾನೆ ಇರ್ತೈತೆ ಅದು ಯಾವಾಗ ನಿಮ್ ಬುಡುಗ್ ಬರುತ್ತೋ ಅವಾಗ ನಿನ್ ಪರ್ಸನಲ್ ಐಫ್ ಬರುತ್ತೋ ನಿನ್ ಯಾವಾಗ ನಿನ್ಗ ಅಂತರಾಳಗೆ ಆಗುತ್ತೋ ಅವ ಹಾಗೆ ನಿನ್ ಗೊತ್ತಾಗೋದು ಅಲ್ಲಿವರೆಗೂ
ಇಲ್ಲ ಅಣ್ಣ ಇನ್ನೊ ಅಲ್ಲ ಇನ್ನೊಂದು ಅಂದ್ರೆ ನನಗೆ ಅನ್ಸತ್ ಗೊತ್ತ್ ನ ಅವ್ ಜೊತೆ ಇಪ್ಪತ್ತೈದ್ ವರ್ಷ ಇರ್ತೇನಲ್ಲಾ ನಾನಂದಂದಸವ ಮಟ್ಟಿಗೆ ಐಲ್ಲ ಅಲ್ಲ ಅಲ್ಲ ನನಗ ಇಲ್ ಕೇಳಿ ನನ್ಗ ಅನ್ಸೋ ಮಟ್ಟಿಗೆ ನನಗೆ ಆ ತಿಳುವಳಿಕೆ ಇದೆ ಏನ್ ಗೊತ್ತಾ ಇಪ್ಪತ್ತೈದು ವರ್ಷ ಗಟ್ಲೆ ಇದ್ದಾನ ಅವನು ಆ ತರ ಇದಕ್ ಮಾಡಿದ್ ನಾನು ತಿಳ್ಕೊಂತ ಶಕ್ತಿ ನನ್ನಲ್ಲಿದೆದೆ ಸಾಮರ್ಥ್ಯ ನನ್ನಲ್ಲಿ ಇಿದೆ ಅಂತ ನ ಅನ್ಕೊಂಡಿದ್ದೀನನೆ ಅದಕ್ಕೆ ನಾನು ಅವನು ತರ ಮಾಡಿದನ ಅದಕ್ಕೆೇ ನ ಅದನ್ನ ತಿಳ್ಕಿ ಬಿಟ್ಬ ಬಿಡ್ತೀಿ ಅದ್ರ ಬಗ್ಗೆ ಬಾಳ ತಲೆ ಕೆಡಿಸಕೊಳ್ಳಲ್ಲ ಅವನ ಸ್ರ್ಥಿಸ್ರ್ಥ ಎಲ್ಲ ಅನ್ನೋಲಣ ಯಾಕಂದ್ರೆ ಅದ ಅವ್ರ ಜೀವನ ಅವ್ನಿಗೂ ತನ್ನ ಇದು ಕುಟುಂಬದ ಎಲ್ಲ ಇರ್ತವ ಅದನ್ನು ನೋಡ್ಕೋಬೇಕು ನಾವ ಯ ಇನ್ನೊಂದಏನಂದ್ರೆ
ಇವಾಗ ಅವ್ನ್ ಕುಟುಂಬಕ್ಕೋಸ್ಕರ ಅಲ್ಲ ಅ ಅ ಅವ್ನ ಕುಟುಂಬಕ್ಕೋಸ್ಕರ ಅವ್ನು ಏನಾದಾರು ಮಾಡ್ತಾನೆ ಅಂದ್ರೆ ಅದು ಅವನ್ ಸ್ವಾರ್ಥ
ಅ ಸ್ವಾರ್ಥ ಅಲ್ಲದು ಸ್ವಾರ್ಥ ಅಲ್ಲದು ಕರ್ತವ್ಯ ಆಗುತ್ತೆ
ಇವಾಗ ನಾ ಇವಾಗಾಗ ಇವಾಗ ನೋಡು ನಾವ್ ಹ್ಮ ಒಂದು ಹತ್ತು ಜನ ಇರ್ತೀವಿ ಅಂತ ಹೋ ಹತ್ತು ಜನದಲ್ಲಿ ಒಂಬತ್ತು ಜನ ಒಂಬತ್ ಜನ ಇರ್ತಾನೆ ಒಬ್ಬನ್ ಬೇರೆನ ಇರ್ತಾನೆ ಅಂತ ಅನ್ಕೋ ಒಬ್ಬ ಒಬ್ಬ ಒಬ್ಬ ಒಬ್ನೇ ಬೇರೆ ಇರ್ತಾನೆ ಅವನ ಒಬ್ಬನು ಬೇ ಇಬೇಕಾರೆ ಅವ್ನಿಗೆ ಏನತ್ತೆ ತ್ತ ಅವ ತನಗ್ ಒಳ್ಳೇದಾಗುತ್ತೆ ಅಂತ ಅಂದ್ರೆ ತಾನ ಏನ್ ಬೇಕಾದ್ರರು ಮಾಡ್ತಾನೆ
ಹಾ
ಇವ ಒಂದ ವಿಷಯ ಇರುತ್ತೆ ತನ ಒಳ್ಳೇದಾಗ ಮ ತಾನ ಏನಿಬೇಕ ತನಗ್ ಒಳ್ಳೇದ ಅದು ಬೇರೆಡೆ ಕೆದಾಗುತ್ತಂತ ಯೋಚನೆ ಮಾಡೋಲ್ಲ ಅದು ಸ್ವಾರ್ಥಿ ಆಗತ್ತ ಈ ಒಂದ ಕೆಲ್ಸ ಒಂದ ಕೆಲ್ಸ ಮಾಡೋದ್ರಿಂದ
ಹಾ
ಇವಗ ಒಂದ್ ಕೆಲಸ ಇರುತ್ತೆ ಆ ಕೆಲಸ ಮಾಡೋದ್ರಿಂದ ಬೇರೆಯವರಿಗೆ ತೊಂದ್ರರೆ ಆಗ ಆಗಲ್ಲ ಅಂತ ಹೇಳಿ ನೋಡೋದೇ ಎಲ್ಲ
ಒಂದ್ ಕೆಲ್ಸ ಮಾಡೋದ್ರಿಂದ ಬೇರೆಯವ್ರಿಗೆ
ಇವಾಗ ನೀನು ಒಂದ್ ನೋ ಉದಾಹರಣೆ ತಗೋ ನೀನ್ ಓದ್ ಉದಾಹರಣೆಗೆ ಯದ ಒಂದ ಕೆಲಸ ಮಾಡ್ತಿರ್ತಯ
ಹಾ
ಆ ಕೆಲ್ಸ ಮಾಡದ್ ನಂರ ಬೇರ ಯಾರಿಗೆ
ನನ್ ನನ ನನಗ್ ಅನ್ಸೋ ಮಿಟ್ಟಿಗಣ ಇಲ್ಲಿ ತನಕ ಯಾವ್ದೇ ಕೆಲಸ ಮಾಡಿರ್ಲಿ ಬೇರೆಯವ್ರಿಗೆ ತ ಆಗಲ್ಲ ಅನ್ಕೋತೇನೆ
ಈ ನೀ್ ಮಾಡೋ ಕೆಲ್ಸ ನಿನ್ ಕರೆಕ್ಟ್ ಆಗಿ ಅನ್ಸುತ್ತೆ ಇನ್ ಸರಿಯಾಗಿ ಇರ್ದೈತೆ ಆದ್ರೆ ಬೇರೆಯವಿಗೆ ತೊಂದ್ರ ಆಗಿತ್ತ ಅಂದ್ರೆ
ಅದು ಯಾವ್ ತರ ತನಗೆ ಒಂದು ಉದಾಹರಣೆ ಕೊಡೋಣ ಯಾಕೆ ಅಂದ್ರೆ ನಾನು ಇಲ್ಲಿ ತನಕ ನನ್ನ ತಿಳುವಳಿಕೆ ತನಕ ನಾ ಏನೇನ್ ಕೆಲಸ ಮಾಡಿದೀನಿ ಬೇರೆಯವ್ರಿಗೆ ಹ ಅವ್ ತೊಂದರೆ ಆಗಲ್ಲ ಅವ್ರ ಮನಸ್ಸ ಪ ಬರ್ಲಾರ್ದಂಗ ನಾ ನೋಡ್ಕೊಂಡಿದ್ದೀನಿ ನನ್ನ ತಿಳುವಳಿಕೆ ಪ್ರಕಾರ ಇನ್ನೊಂದ ನನ್ನ ತಿಳುವಳಿಕೆ ಪ್ರ ಹ ಹ ಹ ಸರಿ ಹಾ ಅದೇ ಅಣ್ಣ ಈಗ ನೋಡ ನನ್ನ ತಿ ನನ್ನ ತಿಳುವಳಿಕೆ ಪ್ರಕಾರ ಅಂದ್ರೆ ನಾನು ಅವರ ಸ್ಥಾನದಲ್ಲೂ ನಿಂತು ನೋಡ್ಮೇಲೆ ನಾ ಹೇಳ ಇದು ನನ್ನ ತಿಳುವಳಿಕೆ ಅಂದ್ರೆ ಬರೇ ನನ್ನ ತಿಳುವಳಿಕೆ ಅಲ್ಲ ಅವ್ರ ಸ್ಥಾನದಲ್ಲಿ ನಿಂತು ನಾನ್ ನನ್ನನ್ನು ನೋಡಿರ್ತ ಅವಾಗ ನೋಡಿದಾಗ ನಾನು ನಾನ್ ಸರಿನ ಅನ್ಸಿದ್ದೆ ನಾನು ಬೇರವ್ರಿಗೆ ತೊಂದರೆ ಕೊಟ್ಟು ನಾನ್ ನನ್ ಕೆಲಸ ಮಾಡ್ಕೊಂಡಿದ್ದು ನನಗ ಅನ್ಸ ಮಟ್ಟೆ ಟ್ಟಿಗೆ ಆ ಇತಿಹಾಸದಲ್ಲಿ ಅಂದ್ರೆ ನಾನ ಇಪ್ಪತ್ತು ವರ್ಷ ಐತೆ
ಯಾರ ಯಾರು ಸರಿ ಅಲ್ಲಣ್ಣ ಯಾರಿಿಗೆ ಎಲ್ಲಾರೂ ಸರಿ ಇದ್ದಿದ್ರೆ ಯಾರು ತೊಂದರೆಗಳು ಮನಸ್ತಾಪಗಳು ಎಲ್ಲಿ ಇರ್ತರ್ ನಿ
ನಮ್ಗೆ ನನಗಂತರಿ ಇಲ್ಲಪ್ಪ ಯಾರ ಮೇಲೂ ನನಗೆ ಕೋಪ ಸಿಟ್ಟು ಹೌದು ಮತ್ತೆ ಏನ್ಂತಾರೆ ಅಲ್ಲ ಮತ್ತೆ ನಿಸ್ವಾರ್ಥ ಸ್ವಾರ್ಥ ಸ್ವಾರ್ಥ ಸ್ವಲ್ಪ ಜಾಸ್ತಿ ಆರ್ತದಲ್ಲಣ ಅದಕ್ಕೆ ಕೇಳ್ದ ಯಾರ ಮೇಲೆ ಅಷ್ಟ ಅಲ್ಲ
ಗಳೇ ಇದ ನಂತರ ನಾನು ಇಟ್ಟಟ್ಕೊಡೋದಲ್ಲ ಅಂದ್ರೆ ನನ್ ಬಿಜಯವಂದದಲ್ಲಿ ಯಾರೂ ಸ್ವಾರ್ಥಿಗಳೇ ಇವಾಗ ನೀನ್
ಅದ ಅಣ್ಣ ಅದು ಸ್ವಾರ್ಥ ತದಕ್ ಅನ್ಸತ್ತ ಅಂದ್ರೆ ಅವರು ತಮ್ಮ ಕರ್ತವ್ಯನ ಅವ್ರು ನಿಭಾಯ್ ತರ್ತಾರೆ ಅದಕ್ಕೆ ನಿನಗೆ ಸ್ವಾರ್ಥಿ ಅನಿಸಬಹದು ಅದು ನಿಿಸ್ವಾರ್ಥಿಿಸ್ವ ವೇಟ್ ಇದ ಏನಂತ ನಿಸ್ವಾರ್ಥಿ ಅಲ್ಲ ಇದು ಹೇಳ್ಕಳ ವಿಸ್ವಾರ್ಥ ಅಂದ್ರೆ ನೋಳ ನಿನ್ ಪ್ರಕಾರ
ನಿಿಸ್ವಾರ್ಥಿ ಅಂದ್ರೆ ಅವನ ಹತ್ರ ಏನು ಸ್ವಾರ್ಥ ಇಲ್ಲ ಅವನು
ಹ ಅದೇ ಸ್ವಾರ್ಥ ಅಂದ್ರೆ ಅದೇ ಅದೇ ಹ್ಮ ಅವನ್ ನನ್ಗ ಒಳ್ಳದಲಿ ಈಗ ನೋಡೋಣ್ಣ ತಮ್ಮ ಕೆಾ ನಾನ್ ನ್ನೆ ತಗ ನಾನು ನನ್ಗೆ ನನ್ ಕೆಲ್ಸ ಮಾಡ್ಕೊತಾ ಇದ್ದೇನಾ ನಾನು ನನ್ ಕೆಲ್ಸ ಇ ಇಲ್ಲಿ ಕೇಳೋಣ ನನ್ ನಾನ್ ಕೆಲ್ಸ ಮಾಡ್ಕೊತಾ ಇದ್ದೀನ
ಹಾ
ನಾ ಬೇರವ್ರಿಗೆ ತೊಂದರೆನ ಕೊಡ್ತಾಲ್ಲ ನಾ ಬೇರವ್ರಿಗೆ ಹತ್ರ ಮಾತಾಡ್ಸ್ತಾನು ಇಲ್ಲ ಅವನಗ ಏ ಇದನು ಮಾಡತ ಇಲ್ಲ ನನ್ನಿಂದ ಅವನಿಗೆ ಏನ್ ಇದೂ ಆಗ್ಬೇಕಾಗಿಲ್ಲ ಹಾಗಾದ್ರೆ ಅಲ್ಲಿ ಏನಾಯ್ತು ಅವ್ರಿಗೆ ಒಳ್ಳೇದಾಗ್ಲಿ ಕೆಟ್ಟದ್ದದಲ್ಲಿ ಅವ್ರು ತಗೊಂಡ ನಾ ಏನ್ ಮಾಡಿ ನಾ ನನ್ ಕೆಲಸ ಮಾಡ್ತನೆ ಇದೀನಲ್ಲಾ ನನ್ನಿಂದ ಅವ್ರಿಗೆ ಒಳ್ಳೇದಾಗ್ಬೇಕು ಕೆಟ್ಟದಾಗ್ ಏ ಹೇಳ
ನಿಮ ಕೆಲ್ಸ ನನ್ಗ್ ಒಳ್ಳೇದ್ ಅನ್ಸುತ್ತೆ
ನನ್ ಕೆಲ್ಸ ನಾನು ಒಳ್ಳೇದ ಅಲ್ಲಾ ನಾ ನನ್ ಕೆಲ್ಸ ನಾನ್ ಮಾಡ್ತಾ ಇದ್ದೀನಲ್ಲಾ
ಹಾ ನೀನ್ ಕೆಲ್ಸ ನೀನ್ ಮಾಡ್ತಿದ್ದ ಪಾ ಅದೇ ನಿನ್ ಕೆಲ್ಸ
ಅವ್ರಿಗೆ ಹೆಂ ಕೆಟ್ಟದಾಗುತ್ತೆ
ಅವ್ರಿಗೆ ಕೆಟ್ಟದ್ದ ಹಾಕಾರ ಎಲ್ಲಾ ಸಂದರ್ಭಗಳು ಒಂದೇ ತರ ಇರಲ್ಲ
ಅಲ್ಲ ಅವ್ರ ಕೆಟ್ಟದಂದ್ರೆ ಯಾವ ತರದ ನನಗ್ ತಿಳಿಯಲಿಲ್ಲ ನಾನೀಗ ಹ ಓ ಇಲ್ಲೆಲ್ಲೋ ಹೋಗ್ತಾ ಇದ್ದೀನಿ ಕೆಲ್ಸಕ್ಕೆ ಅಲ್ಲೋಗ ಕೆಲ್ಸ ಮಾಡ್ಕೊಂಡ್ ಬರ್ತೇನೆ ನಾನು ನಂದುು ಹೊರಗಡೆ ಹೋಗಿದ್ದ ದುಡಿತಾ ಇದ್ದೀನಿ ಏನು ಅಂತ ಹಣ ಹಣ